ಹಲೋ ಒಟ್ಟಿಗೆಂತತಿ ಒಟ್ಟಿಗೆಂತಿದ್ದ
ಗ ಯಾಕೆ
ಕಿದೆ
ಹ್ಮ್ ಹೆಂಗ ಇದ್ಯಾ
ಆರಾಮದಪ್ಪಾ ಇನು ಏನ ಕಾವಲ್ಲ ಒಂದು
ಜೈನು.
ಹಣ್ಣೆ ಕಂತಲ್ಲ.
ಕಾಣ್ತಿಲ್ಲ.
ನಿಮ್ ಕ್ಲಾಸ್ ಗರ್ಲ್ಸ್ ಕಡೆ ಬರಕ್ ಹತಾರರು
ಅವ್ರನ್ ತಾಂಡಿ ಏನ್ ಮಾಡ್ತೀ ಬಿಡು.
ಏ ನಿನ್ ಇಷ್ಟ ಏನ ಅರ ಮಾಡು.
ಏನ್ ಮಾಡೋಣ ಬ್ಯಾಡಪ್ಪಾ ಎಲ್ಲ ಸ್ತ್ರೀಯ ಅವರು ಇಷ್ಟತೇನೆ. ಹಾ ಏನ್ ಬೇಡ ಅವರಿಂದ ಏನು ಯೂಸ್ ಇಲ್ಲ.
ಯಾಕ ಬೈತಾರ.
ಭಯ ಪ್ರಶ್ನೆ ಅಲ್ಲ. ಸುನ್ನ ಮಾದರ್ಂದ.
ಸ ಇದ್ದಾಗ ಮಾತಾಡ್ತ ಅದಲ್ಲ.
ಹ್ಮ್ ಕಲ್ ಏನಾದ್ರು ಆಗ್ಲಿ ನಮ- ಅಲ್ಲಾ ಇವಾಗ ಏನಾದ್ರೂ ಆಲಿ ನಮ್ ಜೀವನದಲ್ಲಿ ಉಪಯುಕ್ತವಾಗುತ್ತ ಅಂದ್ರೆ.
ಹ ಅಲ್ಲ ಮನೆ ಇರ್ಸಿತೇನೆ ಊ ಮುಂದ
ಊರ್ ಹೋಗ ಮುಂದೆ ಮೊನ್ನೆ ಯಾವ ಊರ್ಗ್ ಹೋಗಿದ್ದೆ.
ಮಸರ ಗರಿವಮಂದ.
ಹ್ಮ್.
ಹ್ಮ್ ಯೂಸಿತ್ತು ನಮಾಗ.
ಹ ಆದ್ರೆ ನ ಅವರೇ ಬಂದು ಮಾತಾಡ್ಸಾರ ಅದಕ್ ಮಾತಾಡಸ್ದ ಬಿಟ್ರೆ ನಾನು. ಇಲ್ದಿರ ನಾನು ಸತ್ಯವಾಗ್ಲುೂ ಮಾತಾಡ್ಸ್ತಿರ್ಲ.
ಹ್ಮ್ ಹ್ಮ್.
ಹ್ಮ್ ಹ್ಮ್.
ಎಲ್ಲದ ಈಗ.
ಇ ಇಲ್ಲೇ ನೀರ್ಲ್ಲ ಮರತ್ ಕೆಳಗಡೆ.
ಗಾಳಿ ಬರುತ್ತೆ.
ಆಂ.
ಗಾಯ ಬರುತ್ತ
ಹ್ಮ್ ಬರುತ್ತೆ
ಅಲ್ಲಿನ ಗಲ್ಸ ಕಡೆ ಜಾಸ್ತಿ ಆದ ಅಂತ ನಿ ಹಣ್ಣು
ಕಲ್ ಸಷ್ಟಲಗೆ
ಅಲ್ಲೇ ಜಾಸ್ತಿ ಅದ ಹಣ್ಣ ನೋಡಿರ್ಲ್ಲ ಅದನ್ನದ
ಅವ್ರ ಅಲ್ಲಿ ತಿನ್ನಲ್ಲ ಇಲ್ಲಿಗ್ ಬಂದ ನಮಗ್ ಕಿರಿಕಿರಿ ಕೊಡ್ತಾರೆ
ನೀ್ ಕಿರಿಕಿರ ಕೊಡ್ತಾ ನಿಂಗ್ ಹಡಗ್ ಹರ್ರ ಕೊಡ ಅಂತ ಹೇಳಿದ್ರಿ ನವ್ರ.
ಅರ್ಕೊಡಂತ ಏನು ಹೇಳಿಲ್ಲ ಅವ್ರು ಬರ್ಬಾರ್ದಂಗೆ ಸೈಡ್ಗಿಿಂದ ಹೋಗ್ಬೇಕು.
ಹ ನೀ ಸೈಡ್ ಹೋಗು
ನಾನ್ ಯಾಕೆ ಹೋಗ್ಬೇಕು ನಾನ್ ಹಂಗ ಹೋಗಲ್ಲ ಅವ.
ಮತ್ತತ್ ಸೇಮ್ ಅವರು ಅವರು ಹೋಗಲ್ಲ ಅವರು ನಿಂದಿರ್ತಾರೆ.
ನಿಂದಕೊಂಡಲಿಲ್ಲ ನನಗ್ ಸಂಬಂಧ ಇಲ್ಲದು.
ಹ್ಮ.
ಹ್ಮ್ ಇನ್ನ ಅಬರದ ನ ಸಮ್ಮಂದಿರಲ್ಲಾ.
ಮನ ಯರದತಿ. ನೀಕ ಅವದೈತಿ.
ಹ ಮತ್ತೆ ಯಾರ್ದು ಹೇಳುವರು ಹ್ಮ್
ಏಳ ಮಂದ
ಏನಿಲ್ಲ ಹ್ಮ್ ಆರಾಮ ಹ್ಮ್ ಏನ್ ಮಾಡ್.
ಅದೇ ಕುಂತಿದ್ದ ಸಮ್ಯನ ಇರು
ಹಾ ಏನಿಲ್ಲ ನೋಡ್ರಿ ಸುಮ್ನೆ ಇದೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಇದ್ಯಾ ಏನು
ಹ ಗೊತ್ತಿಲ್ಲ ನೋಡ್ಬಕ್ ಈಗಂತ್ರ ಎಕ್ಸಾಮ್ ಇಟನ್ ಮಕ್ಕ್ ಮುಂದೆ
ಹ್ಮ್
ಹದ ಆರ ತಾರೀಕ ಐತಿರ್ಂತೇವ್ರ ಹ ಆ ತಕ ಇರುತ್ತೆಸ್ ಆಗೆ ಮಟ್ ಇನ್ನು ಮೋಸ್ಟ್ ಮಲಿ ಐತಿಲ್ಲ ಎಲ್ಲ ಮೋಸ್ಟ್ಲಿ ಐತೆ ನ ಅ
ಅದೇ ಅದೇ ಅದೇ ಇನ್ನು ಮೋಸ್ಟ್ ಇದ್ರುನು ಕೂಡ ಮುಂದ ಉಡಸ್ತಾರದು
ನನ್ನ ಗೊತ್ತಿಲ್ಲ ಅಳದು
ಗೊತ್ತಿಲ್ಲ ಅ
ಇ್ಮ ಚ
ಹಾ
ಮ ಮತ್ತೆ
ಹನಿಲ್ಲ ಎಲ್ಲ ಹೆಂಗಿದಿದ್ದಾರೆ ಮನೇೆಯಲ್ಲಿ ಆರಾಮ್ದಾರ ತಂಗಿಯರು ಹೌದು ಎಲ್ಲಿ ಸೇರ್ದೇ ಕೇಸ ಹಡ್ರು ಎಕ್ಸಾಮ್ ನೀನು ತಂಗಿರನ
ನಾ ಅಪ್ಸಾನಂಟ ಮಾಡಕಂತ ಆಪ್ಸನ್ ಎಂಟ್ರಿ ಐತಿ ಈಗ ಎಷ್ಟು ಸ್ಟಾರ್ಟ್ ಆಗತಿ ಆಪ್ಷನ್ ಎಂಟ್ರಿ ಮಾಡ್ಬೇಕ ಬಫ ಮ ಬೇಸ ಈ ಬಾಳ ಬ ಅದ ಹೆಂಗಂದ್ರ
ಹೌದು ಬೀಫಮ್ಮ್ ಎಷ್ಟ ಐತ್ ಮತ್ತೆ ಸೆಮ್ಮಗೆ
ಆ ಚ ಕಗಮ್ಮೆ ಒಂದ ಲಕ್ಷ ಹೋಗುತ್ತೆ ಒಂದ್
ಹ ಓ ಮಷ್ಟ
ಹ ಅಷ್ಟೇ ಎರಡು ಮ ಎರಡ್ ಸಮ ಕೂಡ್ ಬರ್ತಲ್ಲ ಅಷ್ಟು ನೀ ಆಟು ಅಷ್ಟು ಹೆಚ್ಚು ಕಮ್ಮಿ ಬರ್ತಾ ಅದಕ್ಕ ನೋಡ್ಬೇಕು
ಒ ನರಸಿಂಗಕ್ಕೆ
ನರ್ಸಿಂಗಗೆ ಕಮ್ಮಿ ಇರ್ಲಿ ಹ ಲಾಸ್ಟ್ ಟ್ವೆಂಟಿ ತರ್ ಅಷ್ಟು ಬರ್ತ್ತಾ ನೋಡ ಮದನನೆ ಮಾಡ್ಸ್ಕೊಂಡಂದ ಅದ
ಅದನ್ನೇ ಮಾಡ್ತ ಅಂದ್ರೆ ಮನೆಗೆ ಯಾವ್ತರ ಎಲ್ಲಾ ಹಣ ಹಣಕಾಸಿನ ಸಮ ಯಾವದ ತರ ತೊಂದರೆ ಇಲ್ಲ ಅಂದ್ರೆ
ಇಲ್ಲಾಂದ್ರೆ ತೊಂದರೆ ಅಂದ್ರೆ ಮಾಡ್ಸು ಇಲ್ಲಾಂದ್ರೆ
ಆಟ ಅದನ್ನ ಅದನ್ನ ಮಾಡ್ಸದೆ ಈಗ
ಹ್ಮ್ ಹ್ಮ್ ಮಾಡ್ಸ ಮಾಡ್ಸಕ್ ಏನ್ ಬೇಡ ಅನ್ನಲ್ಲ
ಹಾ
ಬಟ್ ನೋಡ್ ಮಾಡ್ತಷ್ಟೆ
ಏ ಒಳ್ಳೆ ಜಾಗ ಕುೂಂತಲ್ಲ ಕುಂದರ್ಲಿ
ಯಾಕ
ಏನ್ ಟ್ಯಾಂಕ್ ಟ್ಯಾಂಕ್ ಖಾಲ ಐತ್ ನೋಡ ನೋಡ ನೀರು
ಹ್ಮ ಹಾ ಹಾ ಹಂಗಗೆ ಹ್ಮ್
ಹಾ ಅವ್ರಂತ ನ ಬ
ಅವರು ಏನ್ ಅವ್ರು ಅವ್ರ ಬಾಳಿ ಅವರ ಒಂದು ಮಾಂಸಖಂಡಗಳು ನೋಡ್ಬೇಕ ನೀನು ಹಾ
ಹ
ತ ಜಿಮ್ ಮಾಡಕೊಂತಾರ ನ್ರ ಹಾ ಹ್ಮ್ ಹ್ಮ ಹಾ ಕಲಿಬೇಕು ಅದ್ಕ ನಮಗ್ ಕಲ್ಸಾಕ್ ಬಂದಾರ ಈೀಗೆ
ಹಾ ಹಾ ಕಲಿಸ್ಲಿ ಕಲಿಸ್ಲಿ
ಆ ಆತ್ ನೋಡ್ರಿ ಈಗಡ
ಹಾ್
ಸೊಕ್ಕ ಕಾಲ ಇದ ಕಡಿಗಿ ತಿನ್ನಾಡ್ರಿ ಕಡಿ ಹೋಗಿ ತಿಂತಾಡ್ರಿ
ಮಾತಾಡೋ ಇಲ್ಲಿ ಕೇಳಸ್ತಿಲ್ಲ
ಹಾ ಹೇಳಿಕ
ಹಾ
ಕಡಿವಲ್ರಿ ಏ ಬಓಸ್ ಕೊಡ್ತೇನ ನಡ್ರಿ ಈ ಕಡೆ ಅದ್ರೀ ಆ ಕಡೆ ಎಲ್ಲಲ್ಲ
ಹಾ ಹೇಳಲ್ಲ
ಹಲೋ ಹಾ ಮತ್ತೇನು
ಮತ್ತೆ ನಿಲ್ಲಪ್ಪ ಚೆನ್ನಾಗದ ಹ್ಮ್
ಹ್ಮ್ ಹ್ಮ್ ಬಿಡ ನಿನ್ನ ಏನು ಓದ್ತೇ ಓದ ಸಾಕಾಗಬಿಟತೆ
ಒದ ಅಂಗಾರ ಜಗ್ಗ
ಓದಿ ಓದಿ ಸಾಕಾಗ್ಬಿಟ್ಟದ ಅಂತ ಹೇಳ್ತಿದನಲ್ಲ
ಎಷ್ಟ ಹೊದಿದ್ದ ಈಗ
ಓದಿದೀನಿ ಸದ್ಯಕ್ಕೆ ಓದ್ತಾ ಇದ್ದೀನಿ ಇನ್ನ ಓದ್ಬೇಕು
ಎ ಮೀಟರ್ ಮುಗೆ ಸಲ್ ಬಸ್ ಮುಸಿದೆರಿ ಏ ಮತ್ತ ಓದ ಅಂತ
ನ ಒ
ನೇ ಓದ್ತೀನಿ ಅವಾಗ ಓದ್ತೀನಿ ಒಂದ್ ಸರಿ ಒಂದೇ ಸರಿ ಎಲ್ಲ ಮುಗ್ತೀನಿ ಹ್ಮ್ ಹ್ಮ್
ಹಾ
ಾವಾಗೈತ್ತು ಎಕ್ಸಾಮಿಗೆ
ಹ
ನಾಮಐತೆ ಇನ್ನೇನ್ ಮಾಡ್ತಾರೆ ಜುಲೈ ಆರಕ್ಕೆ ಮತ್ ಉಷಾಂತರ ಆಗತ್ತ ಗಂಟ ಐತಿ
ಹಾ
ವರ್ಫೊಂಡ್ ಆಗತ್ತ ಗ್ಯಾರಂಟಿ ಐತಿ ಹ್ಮ್ ಹೌದೌದು ಅದೇನೋ ಸೆಕೆಂಡ್ ಇಯರ್ ಎಕ್ಸಾಮ್ ಆಗಿದೆ ಅಂತ.
ಹಾ, ಮಾಡ್ತಾರಂತೆ ಅದು ಏನ್ ಮಾಡ್ತಾರೋ - ಹಾ, ಹ್ಮ್, ಅದೇ-
ಜ ಎಯ್ ಇಲ್ಲ ಸುಮ್ನೆ ಚಿಕ್ಕ ಹುಡಗ ಇದ್ದಾಗ್ಲೇ ಜೀವನ ಚೆನ್ನಾಗಿತ್ತು. ಈಗ ಬರ್ತಾ ಬರ್
ಬರ್ತಾ, ಬರ್ತಾ ದೊಡ್ಡವರು ಆಗ್ತಾ, ಆಗ್ತಾ ಅದಕ ದೊಡ್ಡವರ ಆಗಬಾರ್ದ.
ದೊಡ್ಡವರ ಆಗಬಾರದಅದಕ್ಕೆಮ್ಮತ. ಇದಾ ಎಲ್ಲಾ ಮಾನಸಿಕ ಒತ್ತಡಗಳೆಲ್ಲ.
ಹಾ, ನೀಂಗಂತ ಜಗ್ಗೈತಲ್ಲ-
ಅವನಿಗ್ ಬಾಳ ಐತೆ. ಗೊತ್ತಲ್ ನಿನಗೆ ನನವೇ ಲ್ಲಾ.
ಹಾ, ಗೊತ್ತದಾಳ
ಹ್ಮ್, ಹಾ
ಮತ್ತೆ,
ಮತ್ತೆ ಹೇಳ್ಬೇಕು ನೋಡ್ಗೆಳಿಯ ನೀನೆ.
ಮನ ನಂದ್ರ
ಹ್ಮ ಮೊನ್ನೆ ಏನ್ ಅಂದಿಲ್ಲ ಬಿಡು ಹೋಗ್ಲಿ ಅದೆಲ್ಲಾ ಯಾಕೆ, ಹೆಂಗಿದಾರ ಇವಾಗ ಎಲ್ಲ ಪಪ್ಪಾ ಚೆನ್ನಾಗಿದಾರ ಆರಾಮಿದಾರ. ಹುಷಾರಿಲ್ಲ ಅಂತಿದಲ್ಲ ಏನ ಕಾಲು ನೋವು, ಮೊಣಕಾಲ್ ನೋವು ಅಂತ ಹೇಳ್ತಿದಲ್ಲ ತೋಸ್ತಿರಾ.
ಹಾ ಅಷ್ಟ ತೋಷತಿ ಅವಾಗ ಸೊಪ್ಪು ನೋಏನ ಇರ್ತವ ಎದಕಂದ್ರೆ ಅಂಗಡಗ ಕೆಲ್ಸ ಮಾಡ್ತಾರ
ಹ್ಮ್,
ಹನ್ ಗತದ ನ ನಡದತ್ಯ ಮಾಡ ಬರ್ಲ್ಲ ಹ
ಸರಿ, ಸರಿ-
ಮತ್ತೆ,
ಇಂದು ಯ ಏನು ಮಾಡ್ಲಿ ಬಿಡು ಎಲ್ಲಾ ಒಂದ್ ಹತ್ರ ಒಟ್ನಾಗ ಚೆನ್ನಾಗ್ ತೋರ್ಸು ಆದಷ್ಟ್ ಬೇಗಾನೀನು. ಮನೆಗೆ ಸ್ವಲ್ಪ ಸೆಟ್ಲ್ ಆಗಿ ನೀನ್ ಮನೆಗೆ ಇವಾಗ ನಿಂತ್ಕೋಬೇಕು.
ಹಾ, ಇವತ್ತು ಡಿಗ್ರಿ ಮುಗಿಬೇಕು ಇಲ್ಕ ಅದಕ್ ಮುಂಚೆ ಕೊಟ್ಟಂಗ ನೋಡ್ಬೇಕ್.
ಹ್ಮ್, ಹ್ಮ್, ಹ್ಮ್- ಹ್ಮ್, ಡಿ ಗ್ರಿ ಮು-
ಡಿಗ್ರಿ ಮುಗಸು ಡಿಗ್ರಿಯಿಂದ ಏನು ಸಿಗಲ್ ನಿನಗೆ.
ಪದವಿಯಿಂದ, ಪದವಿ ತಗೊಂಡ್ರು-
ಮಿಡ್ಲೆ ಯಾವ್ದ ನೋಡ್ಬೇಕು. ಮಿಡ್ಲ್ ಒಳಗ ನೋಡ್ಬೇಕ ಈಗ ಸೆಕೆಂಡ್ ಎತ್ತೊಳಗ
ಹ್ಮ್, ಹ್ಮ್- ಹ್ಮ್, - ತದನಂತರ ಮತ್ತೇನು -ಮತ್ತೇನು ಸಂಗತಿಗಳು.
ಏ ಸಂಗತಿ ಹಾ, ಎಕ್ಸಾಮ್ ಬರಿಲ್ಲ-
ತೆರಗೆ, ತೆರಿಗೆ ಬರಿತಿನಿ ತೆರಿಗೆದ ಒಂದ ಐತಿ ತೆರಿಗೆ ಡಿಪಾರ್ಟ್ಮೆಂಟಿಂದು.
ಅದು
ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್. -
ಹ್ಮ್ ಯಾವಾಗ
ಅದೇ ನನ್ನ
ಅದೇ ನನ್ ಅದೇ ನನ್ ಗುರಿ ಇರೋದು ಇಲ್ಲ ಫಸ್ಟ್ ಅಟೆಂಪ್ಟ್ ಮಾಡ್ತ ಟಾಸ್ ಪಿವನ್ ಡಿಗ್ರಿ ಮೇಲೆ ಬರತ ಹಾ ಡಿಗ್ರಿ ಮೆಲ್ ಡಿಗ್ರಿ ಸರ್ಟಿಫಿಕೇಟ್ ಬೇಕ ಬೇಕ
ಹಾ ಬೇಕು ಡಿಗ್ರಿ ಸರ್ಟಿಫಿಕೇಟ್ ಬೇಕು.
ಆಮೇಲೆ ಯ ಯಾವ್ ತರ ಕ್ವೆಶ್ಚನ್ ಏನು ಹ ಹೆಂಗ ಅಗ್ರಿ ಮೇಲೆೇ ಇರ್ತವ ಏನ್ ಕ್ವೆಶ್ಚನ್ ಆತರ ಹ ಹೆಂಗ ಇರ್ತವ
ಹ್ಮ ಸರಿ ಸರಿ ನನಗ್ ಕೆಲ್ಸ ಇದೆ ನಿನ್ಗ ಆಮೇಲ್ ಸಿಗ್ತೀನ ಆಮೇಲೆ ಹೇಳ್ತೀನಿ ಆಮೇ